ಮದ್ರಲ್ ರರಿ
ಆರಾಮದ ನೋಡ್ರಿ ನೀವು
ನಾವುನು ಆರಾಮಾಗಿ ನೋ್ರಿ ಏನ್ ಮಾಡರಿ ಕ್ಲಾಸಿಗೆ ಹೋಗಿದ್ರಲಿ ಮತ್ತೆ
ಕ್ಲಾಸ್ ನೀ ಕ್ಲಡ ಕೇಳ್ಪಟ್ಟನೆ ಅ ಕೇಳ್ದೆ
ಮಕ್ಕೊಂಡಂಡಿ ಮಕ್ಕೊಂಡಿ ಅಂತ ಕೇಳಳ್ಪಟ್ಟೆರಿಯಾದ ಕೇಳಿದೆ
ಸಸಿಗೆ ಹೋಗಿದ್ದೀವರಿ ಇವತ್ತು ನಾಲ್ಕಕ್ ಗಂಟೆಗೆ ಶಾಮ್ ಭೋಪಾ ರೆಡಿ ತಗೊಂಡಿದ್ರ
ಹಾ
ಕ್ಲಾಸ್ ಎಲ್ಲ ಚಲೋ ಹೇಳಿದ್ರು ಬಟ್ ಜಾಸ್ತಿ ಹೇಳಿದ್ ನಮಗ ಒಂದ್ಸತ್ ಕೆಲಯಾಗ ನನ್ ಬಿಡ್ಬೋದ ಆಗ್ಲಿಲ್ಲ
ಹೌದು ಸ್ವಲ್ಪ ಓರ್ ಜ ರ್ ಇಲ್ದ ಜಾಸ್ತಿ ಹೇಳದ್ರ ಸ್ವಲ್ಪ
ಹ್ಮ್ ಜಾಸ್ತಿ ಹೇಳ್ರ ಅದು ಒಂದ ಇಲ್ಲಿ ಕೇಳ್ರ ನೈಟ್ರೋಜನ್ ಡಿಫಿನ್ ಹೇಳಿದ್ರ ಅದಂದ ನೆಪಿರು ನೈಟ್ರೋಜನ್ ಬಿಟ್ಟು ಸ್ಫರಸ್ ಪೊಟ್ಯಾಷಿಯಮ ಮತ್ತೆ ಕ್ಯಾಲ್ಸಿಯಮ್ ಮ್ಯಾಗ್ನಿಷಿಯಮು ಅವೆಲ್ಲಾ ಎಷ್ಟು ಮ್ಯಾಕ್ ತಿಗ್ ಮ ಮೈಕ್ರೋನ್ಯೂ್ರಿಯಂಸ್ ದಾಟ ಮೈ್ರೋ ನ್ ಟ್ರಿಯಂಟ್ಸ್ ತನಕ ಎಲ್ಲಾ ಡೆಫಿಶಿಯನ್ಸಿ ಹೇಳ ಹತ್ತರ ಒಂದ ಕಯ್ ಒಂದ ಲಿಂಕ್ ಆಕತ್ತದ
ಹಾ ಹೌದ ಹೌದು ನಾವು ದ್ದೇ ರಾವತ್ತ್ತತ್ ಎಲ್ಲ ಒಂದ್ಕ್ಕೊ ಒಂದ್ ದಿಂಕತವು
ಹ್ಮ್ ಅವೋ ಅವತ್ತು ಹೋಬಾರ್ದ ಆ ಸು್ನೆ ಹೋದೇ ನೈಟ್ರೋಜನ್ ತೋಂದು ಓದಿದ್ರ ಸಾಕಿ
ಅದೇ ಅಂತ ನಾನ್ ಫುಲ್ ಕಂಬಿ ಸಿ ಬಿ ತೆಲೆಗೆ ಹೋಗಿ ನಾ ಒಟ್ಟಟ ನನಪರ್ ಇಲ್ರಿ ಅವು
ಹ್ಮ್ ಅದು ಮೇನ್ ಮೇನ್ ಪಾಯಿಂಟ್ಸ್ ಅದ್ರ ಮೇನ್ ಮೇನ್ ಪಾಯಿಂಟ್ಸ್ನ್ ಟ್ಟ ಹೋಗಬೇಕಕ್ ರೀ ಆದ್ರ ನೈಟ್ರೋಜನ ರರಿವಾಗ ನೈಟ್ರೋಜನ್ ಡಿಫಿಷನ್ಸ ಅ್ರ ಫಸ್ಟ್ ಯಾವ್ ಸಾಯಲ್ಳ ಡಿಫಿಶೆಂಟ್ ಇರುತ್ತಾ ಯಾವ್ ಕಲರ್ ರಡ್ ರೆಡ್ ಸಾಯಲ ಬ್ಲ್ಯಾಕ್ ಸಾಯಲ್ಲ ಮತ್ತದು ಮೊಬಿಲಿಟಿ ಹೆಂಗಿರುತ್ತೆ ಮೊಬಿಲಿಟಿ ಇನ್ ಸಾಯಿಲು ಮೊಬಿಲಿಟಿ ಇನ್ ಪ್ಲಾಂಟ್ ಎರಡೊಳಗ ಮೊಬಿಲಿಟಿ ಹೆಂಗ ಇರುತ್ತಾ ನೆಕ್ಸ್ಟ್ ಅದು ಅದು ಕಡಿಮೆ ಇರೋದ್ರಿಂದ ಏಣ ಏನ್ ಏನ್ ಬರುತ್ತಾ ರೋಗ ಯಾವ ರೀತಿ ರೋಗ ಬರುತ್ತಾ ಮತ್ತೆ ಜಾಸ್ತಿ ಆದ್ರನು ಟಾಕ್ಸಿಸಿಟಿ ಅಂತ ಕರಿತಾರೆ ಜಾಸ್ತಿ ಆದ್ರನು ಯಾವ ರೀತಿ ತೊಂದರೆ ಆಗತ್ತಾ ಹ್ಮ್ ಹ್ಮ್ ಅದನ್ ಕರೆಕ್ಟ್ ಮೈಂಟೇನ್ ಮಾಡ್ಬೇಕಂದ್ರ ಏನ್ ಮಾಡ್ಬೇಕು
ಹ್ಮ್
ಯ ಬೆಳಿಗ್ಗೆ ಎಷ್ಟೆಷ್ಟು ನೈಟ್ರೋಜನ್ ಎಷ್ಟು ಪರ್ಸೆಂಟ್ ಬೇಕು ಹಾಗೆಲ್ಲ ಈ ರೀತಿ ಪಾಯಿಂಟ್ಸ್ ಒಂದು ಒಂದು ಒಂದು ಒಂದು ಒಂದು ಸ್ವಲ್ಪ ನಿಧಾನವಾಗಿ ಹೇಳಿದ್ರೆ ಅರ್ಥ ಆಗತ್ತರಿ ನಮಗ ಅದು ಪಟ ಪಟ ಪಟ ಪಟ ಅದು ಏನದು ಸ್ಲೈಡ್ ಸ್ಲೈಡ್ ಹಿಂಗ ಒಂದೇ ಮುಗಿಸ್ಬೇಕೇಕಲ್ರಿ
ಹ
ಎಲ್ಲರಿ ಇವಾಗ ಹೆಂಗ ಅಂದ್ರ ಲಾಸ್ಟ್ ಎಕ್ಸಾಮ್ ಟೈಮಿಗ ಅಂತಕ ಪೂರ್ತಿ ಕಂಪ್ಲೀಟ್ ಆಗಿ ಇದಕಿನ ಸ್ಪೀಡ್ ಹೋಗ್ತಾರಂತತ್ರಿ
ಪಕ್ಕ ಹೋಗತಾರಬಡದೇಏ
ಸ್ಪ ಟೀಿಂಗ್ಬೇಕಕ್ಾದ್ರೆ ಸ್ಲೋ ಮಾಡ್ಬೇಕಕ್ ರೀ ಸ್ವಲ್ಪ ಹುಡುಗರಿಗೆ ಎಲ್ಲ ಅರ್ಥ ಆಗಂಗ ಕರೆಕ್ಟ್ ಆಗಿ ಕ್ಲಾಸ್ ತಗೊಂಡು ಅವ್ರರು ನಮ್ ನಮಗೆ ಅರ್ಥ ಆಗೋದದು ಬಿೇಡ್ರಿ ಸೆಕೆಂಡ್ರಿ ಅದು ಫಸ್ಟ್ ಅವ್ರ ಸ ಸಿಲೆಬಸ್ ಆದ್ರೆ ಕರೆಕ್ಟ್ ಟಮ ಕಂಪ್ಲೀಟ್ ಮಾಡಬೇಕ ಅಂತ ಹೇಳ್ಬೇಕಲ್ಲ ಡಿ ಕೆ ಪಾಟೀಲ್ ಮೊನ್ನೆ ಅದ ಹೇಳಿದೆ ಡಿ ಕೆ ಪಾಟಿಲ ಕ್ಲಾಸಿಗೆಲ್ಬೇಕದ್ರ ನಾನ್ ನಿಮ್ಗೋಸ್ಕರ ಬಂದಿಲ್ಲ ನಾನ್ ನನ್ಗೋಸ್ಕರ ನ
ಹೌದೌದು ಈ ಇದ್ ನಮ್ ಕ್ಲಾಸ್ ನೋಡಿ ಹೇಳ್ದ್ ಬಿಡ್ರಿ ಡೈಲಾಗ್
ಹ ಡೈಲಾಗ್ ಮತ್ತೆ ಇದ್ದದ್ದಾದ್ರಿ ಅವ್ ಬರದ ಅವ್ನ್ ಸಿಲೆಬಸ್ ಆದ್ರರು ಕಂಪ್ಲೀಟ್ ಮಾಡ್ಬೇಕು ನಮ್ ಕಡೆ ಏನ್ ಅವನಾಯ್ ಅವನ ಬಟ್ ಮಾಡಿ ತೋರ್ಸ್ಕೊಂಡ್ರ ಅದು ಒಳ್ಳೇದ ಅಲ್ಲ ಅದು ನಮ್ಗ ಹೇಳತನ ಸೆಲಬಸ್ ಕಂಪ್ಲೀಟ್ ಮಾಡಿಲ್ ನೋಡಪ್ಪ ಅಂತ ಅನ್ಬಾರ್ದದಲ್ರಿ ನಾವು
ಹೌದ ಅಂದ್ಾರ ಮತ್ತೆ ಆಮೆ ಮಾತ್ ಬರ್ತಾವವು
ಹ್ಮ್ ಹ್ಮ್ ಹ್ಮ್ ಅವ್ರ ಏನ ರಾಣಿಗರ್ ಸರ್ ಶಿಷ್ಯರ ಅಂತಲ್ರಿ ಹ್ಮ್ ಡೇಕ ಪಾಡ್ ಗಾಣಗರ್ಸ ಶ
ನೀ ಗೊ್ದ ಕ ಗೊ್ದಿದ್ ಬಿಡ್ರಿ ಒಂದ ಹೊಸದ್ ಹೇಳಿದ್ರಿ ನಾವಗೆ ಹೌದೌದು
ಹ್ಮ ಹ್ಮ ಹ್ಮ ಹ್ಮ ಹ್ಮ ಮತ್ತತ್ ಹೇಳ್ರಿ ಯಾವ್ದ್ರಿ ಕಾರ್ಬಾರ ಆಗ್ತದಲ್ಲಾ ಡೀನ್ ಅನ್ಸುತ್ತೆ ಈಕಡೆ ಬರ ಸಣ್ಣ
ನಾಲಕ್ ಮನಿ ತೊಡ್ಯಾಡ್ತಾಲ್
ಹ್ಮ್ ಹ್ಮ್
ಒಂಟ ಒಳಗ ಹೊಂಡ್ತದದ್
ನಮ್ ಕೊಚನೋಳ್ ಸರ್ ನ ಡೀನ ಅಂತ ಕರಿತೀವಿ
ಏ ಅವ್ ಅವ್ರ ಅವ್ರ ಮರ್ಯಾದಿ ಅಲ್ ಬಿಡ್ರಿ ಸರ ಪಾಪ ಅವ್ರೇ ಬೆಸ್ಟ್ ಅವ್ರ ಡೀನ್ ಅಂದ್ರೆ
ಮತ್ತ ಇದ ಯಾರ್ರೀ ಡೀನ್ ಯಾರು ಹೊಸ್ದಾಗಿ ಮುಖಾನೇ ನೋಡಿಲ್ಲಲ್ರಿ
ನಾನ್ ನೋಡಿದೇರಿ ಮನ್ನೆ ನೋಡದೆ ನಾ ಅಪರೂ ಅವಂದು ದರ್ಶನ್ ಆಯ್ತ ಮುಖದರ್ಶನ ಆಯ್ತ್ ಮನ್ನೆ
ಹೆಂಗದಾರ ನೋಡಕ ಡೀನ ಸರ
ಮುದೇರ ಅದೇರಿ ಸರ ಮುದೇರದೇರಿ
ಹ್ಮ ಮುದಕರ ಇದ್ದಂಗಾರ
ಹೌದ್ರಿ ಅಂದ್ರ ಅವ್ರ ಕೈ ಆ ಹತರ್ ಬಿಡ್ರ ನಮ್ಮ ಮೈಂಟೈನ್ ಮಾಡದ ನ ಡೌಟ್ ಐದೆ
ಇಲ್ಲ ಇಲ್ಲ ಇಲ್ಲ ಎಕ್ಸಪೆನ್ಸ್ ಜಾಸ್ತಿ ಇರತ್ರಿ ಅವ್ರ ಕೈಗ ಆಗತ್ತ ಅವರದೇನಿಲ್ಲ ಕೆಲ್ಸ ಸುಮ್ ಕುಂತ ಮಾಡೋದ ಅಷ್ಟೇ ನಿಂತ ತ ತಂತ್ರಿಕ ಮಾಡಕ್ಕ ಆಗಲ್ಲ ಅಂದ್ರ ಅವ್ರವ್ರ ಮ್ಯಾಗ ಓನಾಗ ಅವ್ರಿಗೆ ಬಿಟ್ಟಂಗ ಆಗತ್ತೆ
ಅಲ್ಲ ಅದ ಕರೆಕ್ಟ್ ಆಯ್ತಬೀಡ್ರಿ ಮತ್ತ್ಯಾವೇನ ಜಾಸ್ತಿ ಕೆಳಸಿರಲ್ಲ ಅವ್ರದೇನು
ಏನ್ ಸೈನ್ ಸೈನ್ ಹಾಕೋದ ಇರ್ತದ ಸರ್ ಸೈನ್ ಹಾಕುದ ಅವ್ರ ನೋಡ್ಕೊಳುದ ಅಷ್ಟ ಇರ್ತವ ಜಾಸ್ತಿರಲ್ಲ
ಹ ಸರ ಸೀನಿಯರ್ ಮೋಸ್ಟ್ ಆಗಬೇಕ್ರಿಪಾ ಅಂದೆ ಸೀನಿಯರ್ ಮೋಸ್ಟ್ ಪ್ರೊಫೆಸರ್ ಆಗ್ಬೇಕು
ಸೀನಿಯರ್ ಮೋಸ್ಟ್ ಆಗಿಿಸಿ ಅಂದ ಆಮೇ ಏನ್ ಹಗ್ಬೇಕುೇನ್ರಿ
ಹೌದೌದೌದು ಅವಕೇನ್ ಎಕ್ಸಾಮ್ ಎಕ್ಸಾಮ್ ಎಕ್ಸಾಮ್ ರನ್್ರೀ ಅಲ್ಲ ಎಕ್ಸಾಮ ಎಕ್ಸಾಮ ಇರ ಓೆ ಎಕ್ಸಾಮ ಇರಲ್ರಿ
ಆದ್ರಿ ಇದು ಬ್ರೈವ್ ಬ್ರೈವಿಂಗ್ ಆಗತ ಅಂತಲ್ೀ ಲಂಚ್ ಅದ್ ಕೊಡ್ತಾರ ಅಂತಲ್ರರಿ ಹೆಂಗ್ರೀ ಇದು ೇನ್ ಆಗ್ಬೇಕಕ್ಾಗಿತ್ತು ಅಂದ್ರ
ಆತ್ ಮ ಈ ನೆದ ಸಿಚುೇಷನ್ ಪ್ರೆಸೆಂಟ್ ಸಿಚುಯೇಷನ್ ಹಂಗ ಐತ್ರಿ ಮತ್ತೆ
ಕುಚನೋರ್ ಸಾರು ಫಸ್ಟಗ ಆಗಿದ್ರ ಅನ್ನುೋ ಯಾವ್ದು ಕುಚನೋ್ ಸಾರು ಫಸ್ಟಗ ಆಗಿದ್ರ ನೀವ ಯಾರು ಡನ್ ಸಿಕ್ಕಿರ್ಲಿಲ್ಲಾ ಆಮೇಲೆ ಏನ್ ಕೇಳ್ರ ಅಂತ ರಾಯಚೂರು ಇದು ಯಾರು ವಿ ಸಿ ಅದಾರಲ್ಲ ಒಂದುವವರೆ ಕೋಟಿ ಕೊಡು ನೆಕ್ಸ್ಟ್ ಕಂಟಿನ್ಯೂಟಿಿನ ಇರ ಅಂದ್ರಂತ ವಿ ಸಿ
ಇಲ್ಲಯ ಬೇಗುಡ್ಯಗ
ಹ ಒಂದೂವರೆ ಕೋಟಿ ನೀ ಕೊಡ ಆಮೇಲೆ ಕಂಟಿನ್ಯೂ ಇ ನನ್ ನನಗ ನ್ ಕೊಡೋದ ಅವಶ್ಯಕತೆ ಇಲ್ಲ ನನಗ ಏ ಬೇಕಾಗಿಲ್ಲ ಡಿಏನಂದ್ರ ಅಂತವರು ಯಾಕಂದ್ರೆ ಅಷ್ಟೊಂದೆಲ್ಲ ಅ ಆಲ್ರೆಡಿ ಕಮಿಷನ್ ಹಕೊಂಡ್ ಬಿಟ್ರ ಅಂತ ಜೆಬಿಗೆ
ಮತ್ತೇ್ ಬಿಡ ಮತ್ತೆ ಕೆದ್ರಲ್
ಹ್ಮ್ ತಿಂಗಳ ಎಷ್ಟು ನಾಲ್ಕೈದು ಲಕ್ಷ ಬರುತ್ತಾನೆ ಇವ್ರರಿಗೆ
ತಿಂಗಳಾ
ಹ ತಿಂಗ್ಗಳು ಜಾಸ್ತಿ ಆದ್ರಿ ಅವ್ರಗ್ ಒಂದ್ಿನಕ್ಕೆ ಹತ್ ಸಾವಿರ ಒಂದ್ ಒಂದ ದಿನಕ್ಕೆ ಹತ್ ಸಾವಿರ ಅದಾವ್ರಿಗೆ
ಏ್ ಆಮಲೆಲ್ಲಾಭ ಬರ್ತ ನ್ ನಸರ್
ಡೀನ್ ಆದ್ರಲ್ರಿ ಬರೇ ಪ್ರೊಫೆಸರ್ ಹೇಳತ್ತಿನ ಡನ್ಿಗೆ ಬಿಡ್ರಿ ಅವ್ರದ್ದ ಹೇಳತ್ತನ್ ನನ್ ಇವಾಗ ಕುಸಿನಡ್ ಸಾರ್ದು
ಇವ್ರದ ಹೆಂಗ ಡನ್ ಹೆಂಗಿರ್ಬೋದ್ರಿ
ಡಿ ಇಂದ ಇಲ್ಲ ರೀ ಡಿ ಇಂದ ಏನಿಲ್ಲ ಅವ್ರ್ದದು ಡಿ ಇರುತ್ತ ರೀ ಸ್ಯಾಲ್ರಿ ಅಂತ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತ ಅವ್ರಿಗೆ ಬಟ್ ಏನಾರು ಲೆಕ್ರ್ ಆಗಿ ಎಕ್ಸ್ಟ್ರಾ ಕ್ಲಾಸ್ಗೆ ಅೇಂಜ್ ಮಾಡಿದ್ರ ಆ ಹೋಗತ್ತಾ ಬಟ್ ಕಮಿಷನ್ ಅವ್ರ ಕ ಹೇಗೆ ಇರ್ತ್ರಿ ಪೂರ್ತಿ ಕಾಲೇಜ್ ನಡೆಸ್ಬೇಕಾದ್ರೆ
ಹೌದೌದೌದು ಅಲ್ಲಿ ಅವ್ರಕಾಗಿರ್ತ
ಏನ್ರೀ ಲೈಫ್ ಎಂಜಾಯ್ ಮಾಡಕ್ಾದ್ರೆ ಎಂಜಾಯ್ ಮಾಡ್ಬೇಕಕ್್ರಿ ನೋಡ್ರಿ ಡಿನಾದ್ಗಳೇ ಆಮೇಲೆ ಏನ್ ಎಂಜಾಯ್ ಮಾಡ್ಕೊಂಡು ಕುಂದರಕ ಆಗತ್ತೆ
ಅಯ್ ಆಗಲ್ ಬಿಡ್ರ ಮತ್ತೆಲ್ಲಾ ವ ಹೊರೆಗಳೇಏನತ್ತ ಅವ್ರ ಮೈಮಗ ಇರತ್ತೆ ಕಾಲೇಜ್ ವರೆ ಎಲ್ಲ ಮೈಮಗ ಇರತ್ತ
ಕಾಲೇಜ ಬರ ಅಲ್ರಿ ಯಕ ಏನ್ರ ಅಲ್ಲೇಂದ್ಬೇಕು ಯಕ ಕಡೆ ತಿಗಡಂಗ್ ಎಲ್ಲಏನು ಒಂದ ದಿವಸ ಕಾಲಜ್ ಬಿಟ್ಟು ಹೋಗೋನ್ಾಗಲ್ಲ
ರಜೆ ಕೂಡ ಸಿಗದ ಅವ್ರೀ ರಜೆ ಕೂಡ ತೊಳೋಕಿಲ್ಲ ಅವ್ರ ಚಾನ್ಸ್
ಸಜ ಸಲ್ಲ ಹುಡುರ್ಗ ಜಸ್ತಿ ವಕ್ ಮಾಡ್ಬೇಕು ಇಲ್ಲ ರ ಡನ್ಾದ್ ಎಲ್ಲಿ ಆ ಪ್ಲೇಿಗೆ ಹೋಗ್ೀನ ನಾ ಪ್ಲೇಸ ಹೋಗತೀನ ಸು್ನೆ ಅಮೌಟ್ ಬರತ್ತ ಅಮೌಂಟ್ಷ್ಟು ಎಷ್ಟ ಬ್ಯಾಕ್ಕೌಟ್ ಒಳ ಇರುತ್ತೆ ನಮ್ ಏ
ಅ ಮಂಚ ಮಂಚೆ ನೆಮ್ದಿ ಇರಾಕ್ರೀ ಅಕೌಂಟ್
ಹ್ಮ್ ಅದೇ ಬಾ ಏನ್ರೀ ತಿನ್ನೋದಂದಂರಿ ತಿನ್ನದಂತ ಅವಾಗ ಬಿ ಪಿ ಶುಗರ್ ಬಂತ ಅಷ್ಟ ವಯಸ್ಸಿಗೆ ಅಂತ ತಿನ್ನೋಕ ಆಗಲ್ಲ ಸುಮಥ ದೊಡ್ಡಡಿ
ಆಗಲ್ಲ ಆಯತ ಆಲ್ರೆಡಿ ವಯಸ್ಸ ಆಗ ಆಗೇ್ ಬಿಟ್ಟಿತ್ತ ಮತ್ತೆ ಮಕ್ಳೇ ಮಾಡ
ಹ್ಮ ಹ್ಮ್ ನೋಡ್ರಿ ಮಕ್ಳಿಗೆ ಮಾಡ್ಬೇಕಕ್ ಮಕ್ಳಗ ಮನೋರಾಸ್ತಿ ಇತಲ್ರಿ ದಡಿನಾ ಹಬಕಂಗ ಅಲ್ಲಿ ತನಕ ಮನೋರಾಸ್ತಿ ಮಾಡಿರ್ತ್ರಿ
ಅಲ್ಲ ತಾವು ಎಂಜ್ ಮಾಡ್ರ ಮಳ ಇ ಏ ಉಪಯೋಗ ಬಿ್ರಿ
ಹ್ಮ್ ಹ್ಮ್ ಮಕ್ಳಿಗಾದ್ರೆ ಎ ಬಟ್ರಿ ಮಕ್ಕಳ ಯ ಮಕ್ಳ ಅನ್ಸತ್ರಿ ಮಕ್ಳ ಎಲ್ಲ ಅವ್ರನು ಕಾಲ್ ಮೇ ನಿಂತತ್ ಅಷ್ಟ ಅವರು ನಿಂತಿರ್ತಾರೆ ಅಷ್ಟತಿ ಕಾಲ್ ಮ್ಯಾಗ
ಅಲ್ಲ ಅವ್ರದವ್ರು ನಡ್ಕಂತೇ ಬಿ್ರ ಪಾಪ ತವು ತಾವು ಎಂಾಯ್ ಮಾಡಕ ಹಬೇಕ ಪ್ರೊಫೆಸರ್ ಅಂದಾಗಗೆಲ್ಲ ಮಾಡದಾಗಲ್ಲ ಏನಲ್ಲ
ಹ್ಮ್ ಹ್ಮ್ ನೀವ್ ಏನ್ಬೇಕಂತ ಮಾಡಿ್ರ
್ಂದ ಹಂಗ ಏನಲ್ರಿ ಒ ಗರ್ಮೆಟ್ ಜಾಬ್ ಅಡ ಅಂತದೀನಿ
ಗೌರ್ಮೆಂಟ್ ಜಾಬ್ ಹೊಡಿಬೇಕುಷ್ಟೊತ್ತದರು
ಹೌದೌದ ಹೌದು ಅದ ಟಾರ್ಗೆಟ್ ಏ ನೋಡಣ ನಿಗ ಎಂದ
ಹ್ಮ್ ಹ್ಮ್ ಹ್ಮ್ ಆಗತ್ರಿ ಆಗತ್ರಿ ಸ್ವಲ್ಪ ಪೇಶನ್ಸ್ ಇರಲ್ರಿ ಎಲ್ಲದಕ್ಕೂ ತಾಳ್ಮೆ ಬೇಕು
ಸ್ವಲ್ಪಲ್ ಜಾಸ್ತಿೇ ಬೇಕ್ ಬಿ್ರಿ ಅದ
ಟೈಮ್ ಟೈಮ್ ಟೈಮ್ ಬೇಕಾಗತ್ತವೆೆಲ್ಲಾ ಅವಕಂದ್ರ ಸಡನ್ ಆಗಿ ಒಂದ್ ವರ್ಷ ನೀವು ಒಂದ್ ವರ್ಷ ಒಂದ ವರ್ಷದಳ ಗವರ್ಮೆಂಟ್ ಅಂದ್ರ ಆಗಲ್ರಿ ಅವಲ್ಲ ನಿಿನಿಮ್ ಒಂದ್ ಮೂರ್ ವರ್ಷ ಆದ್ರೂ ಹೋಗೆ ಜಾಬ್ ಅದೆಲ್ಲಾ ಕಂಪ್ಲೀಟ್ ಆಗಿ ಒಂದ್ ಲೆವೆಲ್ಗೆ ಹತ್ತಬೇಕಂದ್ರೆ
ಹೌದ ಆಗತ್ತ ಆಗುತ್ತ ಟೈಮ್ ಇತಡ್ರ ಟಮ್ ಆರಾಮ ಪೇಶನ್ಸ್ಲ್ಲರಿ
ಹ್ಮ್ ಯಾವ್ದ್ರ ಒಳ ಜಾಬ್ ಮಾಡಬೇಕಕ್ ಅಂತ ಮಾಡಿ ಏ ನಮ್ಮ ಸ್ಟೇಟ್ ಬೋರ್ಡ್ೊಳ ನ್ ಸೆಂಟ್ರಲ್ ಗರ್ಮೆಂ ಎಕ್ಸಾಮ ್ರೈ ಮಾಡ್ಬೇಕಕ್
ಸೆಂ್ರಲ್ ಸೆಂ್ರಲ್ ಐ್ ನೋಡೋ ಸೆಟ್ರಲ್ ಐ ನೋಡಿ ಜಾಸ್ ಸೆಂಟ್ರಲ್ ಗೋರ್ಮೆಂಟ್
ಸೆಂಟ್ರಲ್ ಸೆಂಟ್ರಲ್ ಅ ರ ಸೆಂಟ್ರಲ್ ಗೋರ್ಮೆಂಟ್
ಹೌದೌದು
ಸೆಂಟ್ರಲ್ ಗೌರ್ಮೆಂಟು ನಮ ಸಂ ಸಿ ಎಸ್ ಇಲ್ ಅವರು ನಮಗೆ ಈಸಿ ಆಗತ್ತತ್ ನೀವು ನೀವು ಸ್ಟೇಟ್ ಬೋಡ್ ಸ್ಟೇಟ್ ಬೋಡ್ ಅಲ್ರಿ
ಸ್ಟೇಟ್ ಬರ್ಡ್ ನಮ್ಮ ಸ್ಟೇ ಬೋರ್ಡ್
ಫಸ್ಟ್ ಎಲ್ಲಿ ಎಲ್ಲಿ ಕಂಪ್ಲೀಟ್ ಮಾಡಾರೆ ಒನ್ ಟು ಟೆನ್
ಒನ್ ಟ ೆಂತ್ ಅಲ್ರಿ ಒ ಟ ಫ್ು ನಮ ನಮ ಊರಾಗ ಕಂಪ್ೀಟ್ ಮಾಡ ಊರಾಗ
ಹೊರ ಕಂಪ್ಲಟ್ ಮಾಡ ಗರ್ೆಂಟ್ ಸ್ಕೂಲ್
ಹಾ ಅಲ್ಲ ಪ್ರೈವೇಟ ಅಂದ್ರೆ ಸಮ
ಹ ಹಾ ನಡೆಯುತ್ತೆ ಪ್ರೈವೇಟ್ ಸ್ಕೂಲ್ ಅಲ್ಲ ಇಂಗ್ಲೀಷ್ ಮೀಡಿಯ್
ಇಂಗ್ಲೀಷ್ ಇಲ್ರಿ ಕನ್ನಡ ಮೀಡಿಯಂ್ ಅದು
ಕನ್ನಡ ನೋಡ್ರಿ ಹಂಗಾದಾನ ಇಲ್ಲಿ ಅಗ್ರಿಕಲ್ಚರ್ ಬೇಸ್ ಅಗ್ರಿಕಲ್ಚರ್ ಕ ಹು್ಣ್ಯರೇ ದೇವರು ದೇವ್ರ ದೇವ್ರ ದಯ ಅ ಎಲ್ಲಾ ನೋಡ್ರ ಬೇ ಅಗ್ರಿಕಲ್ಚರ್ ಅವಾಗ ಕೀಟ್ ಎಷ್ಟು ಅಷ್ಟ ಡಿಮ್ಯಾಂಡ್ ಇತ್ತೆ
ಅಲ್ಲಿ ಫಸ್ಟ್ ಸ್ಟ್ ಪೀ ಸೆಂಡ್ ಪೀ ಹಗೆ ಹದಿರಿ ನವು ಅದ ಹಂಗ ಆಯತದ
ಹಾ ನೋಡ್ರಿ ಅದ ಅದ ಅದ ಅದ ಎಲ್ಲಿ ಯಾವಾಗ ಮನುಷ್ಯ ಎಲ್ಲಿ ಚೇಂಜ್ ಆಗ್ತಾನ ಗೊತ್ತಾಗಲ್ಲ ಇವ ನೋಡ್ರಿ ನಮ್ ಫ್ರೆಂಡ್ಸ್ ಎಲ್ಲಾ ಮೆಡಿಕಲ್ ಮಾಡ ಹತ್ತಾರ ನನ್ ವ್ಯಾಲ ಇವಾಗ ಗೊತ್ತತ್ಾ ಇಲ್ಲಿ ಇರಬೋಾಗಿತ್ತು ಮೆಿಕಲ್ ಕಾಲೇಜ ಆಗ ಇರಬೇಕಾಗಿತ್ತು ಒಂದ ವರ್ಷ ಲಾಂಗ್ ಟಮ್ ಮಾಡಿ ಅಂತ
ಹೌದೌ ಹೌದು ಪಾಪ ನಿಮ್ ನಿಮ್ದು ಭಾರಿ ಅಫರ್ಟ್ ಹತ್ ಬಿಡ್ರಿ ಮತ್ತ ಪಾಪ ನಿಮ್ದು
ಇಲ್ಲರಿಲ್ಲ ಇ ನಮ್ ಲೈಫ್ದೊಳಗ ಸ್ವಲ್ಪ ದೊಡ್ ಕಲ್ಲ ಬಂದದ ಎಡವಿ ಬಿಟ್ಟಿವ್ ಏನ್ ಮಾಡ್ತಾರೆ
ಹೌದೌದುೌದು ಇರ್ಲ್ಲಿ ಬಿ್ರ ಮತ್ತೇಏನ್ ಮಾಡತಿದ ಇದ್ರ ಮ ಹೋಗದತ್ತ ಹಂಗೇ ಬಂದ ಬಿ್ರಿ ಈಗ
ಹ್ಮ ಹ್ಮ ಹ್ಮ್ ಹ್ಮ್ ಇಲ್ಲ ಪ್ರತಿಯೊಬ್ಬರು ಮೆಡಿಕಲ್ಸ್ ಸೇಡ್ದೊಳಗದ್ರೀ ನೋಡ್ತರ್ತನಲ್ರರಿ
ಹ್ಮ
ಅದಕ ನ್ ಸ್ವಲ್ ಫೇಲ್ ಆಗತ್ ಏ ಮಾಡತರಿ ಇನ್ನು ಬಾಳ ಅವ್ರಗ್ ನಮ್ ಕಂಪೇರ್ ಮಾಡರರು ಬಾಳ ಹಿಂದ ಅದನ್ನ ಅನ್ಸುತ್ತೆ ಎಲ್ಲಿ ಹುಡುಗರಿಗೆ ನಮ್ಮ್ ಹುಡುಗರಿಗೆ ಹೇಳಿದ್ರೆ ಅದು ಅರ್ಥನೂ ಆಗದಲ್ರರಿ ಬೇಸಗ್ರ ಅವ್್ರೇಏ ಇದ ದೊಡ್ಡದ ಇನ್ನು ಇನ್ನು ಬಾಳ ಬಾಳ ಇಿಂದದ್ ಹುಡುಗರು ಇನ್ನು ಬಾಳ ಮುಂದೆ ಹೋಗ್ಬೇಕು ಇನ್ನು ಬಹಳ
ಫುಲ್ಿಂದ ನಮಸ್ ಚಂಿ ಬ್ಯಾಸ ಇತಾರೆ
ಹ್ಮ್ ಹ್ಮ್ ಹ್ಮ
ಅಂದ್ರ ನೈಲಿಲ್ಲ ನೈಲಂದ ನಮ ಕೈ ಫಿಸಿಕ್ಸ್ ಬಾರಿ ಆಟ ಆಯತ ನಮ.
ಹ್ಮ್ ಇಲ್ಲರಿ ನಮ್ ಅ ಆದ್ರಗ್ ಫಸ್ಟ್ ಪಿ ಯು ಸಿ ಇದ್ದಾಗ ಫಸ್ಟ್ ಪಿ ಯು ಸಿ ಒಂದ್ ವರ್ಷ ಲಾಕ್ಡೌನ್ ಆಯ್ತಲ್ರಿ. ಫಸ್ಟ್ ಪಿಯುಸಿ ಹೊಡ್ತಾ ಬಿತ್ರಿ ನಮಗೆಲ್ಲೆಕೆಂಡ್ ಪಿಯುಸಿ ಅದು ಲಾಂಗ ಟಮ್ ಬೇಕಕ್ತಿರ್ಲಿಲ್ಲ ಏನ್ ಮಾಡ್ತ್ರಿ ಫಸ್ಟ್. ಪಿ ಯು ಸೀ ನೆ ತಪ್ಪಸ್ಕೊಂಡೇವಿ ನಾವು.
ಹ್ಮ್.
ಬೇಸಿಕ್ಸ್ ಎಲ್ಲ ಹೋಯ್ತು ನಮಗ ಅಪ್ಪತ್ಪ್ಪ ಲಾಂಗ್ ಟರ್ಮ್ ಮಾಡಿದ್ ಅಂದ್ರ. ಲ್ ಆಗತ್ರಿ ಏನ್ ಮಾಡತ್ರಿ ಅದು. ನಾ ಸ್ಟ್ಯಾಂಡರ್ಡ್ಗೆ ಎಂ ಬಿ ಎಸ್ ಇರಬೇಕಾಗಿತ್ತು ನಾನನ್ ಅನ್ಸೆ
ಹೌದಾ ನಿಮ್ ನಳಜ್ ಐತ್ರಿ ನಿಮ ನಾೆ್ ಇರ ಲೆಕ್ಕಂಗ ಸೇರ್ಬೇಕೈತಿ ನೀಾವು
ನ ಬಸ್ಬ್ತರ ಅದು ನನ್ ನನ್ನಲ್ಲ್ ನೋಡಲ್ರಿೀ ನನ್ ಫ್ರೆಂಡ್ಸ್ ನೋಡಿ ಎಸಿಂದ ಹೇಳತ್ತಿನಿ ಅವ್ರರು ಕಂಪೇರ್ ಮಾಡಿ ಎಸಂದ
ಹ್ಮ್ ಅಂದ್ರೆ ಅವ್ರಕೂ ನೀವು ೇನ್ ಕಡಿಮೆ ನ ಇದ್ದಲ್ಲಿ ಇವೇನ
ಅವ್ರಗ ಕಡಿಮೆ ಇದ್ದುದಿಲ್ಲಾ ನೋಡಿದ್ರ ಅವ್ರ ಎ್ ಬಿ ಬಿ ಎಸ್ಗೆ ಹೋಗ್ಯಾರ ನಾನು ಎಂಗನು ಮಾಡಿ
ಅಂತ ಅವರು ಕಾಲೇಜ ಕಾಲೇಜಲ್ಲಿ ಹೋಗಿದ್ರರು ಅವ್ರು ಕಾಲೇಜಲ್ಲಿ ಹೋಗಿದ್ರು ಅವ್ರು
ಕಾಲೇಜ್ ಎಲ್ಲ ಹೊರಗಡೆ ಹೋಗರಿ ಕಾಲೇಜ ಎಲ್ಲ ಹೊರಗಡೆ ಹಚ್ಚಿದ್ರ ಲಾಂಗ್ ಟರ್ಮ್ ಮಾಡ್ಯಾರೆ ಎಲ್ಲ ಬೇರೆ ಬೇರೆ ಈ ಕಡೆ ಹೋಗಿರೋ ಒಬ್ಬ್ರರು ದಕ್ಷಿಣ ಆಗ್ಯದ ನಾವುದೇ ಕಡೆಯಿಂದ ಅ ದಕ್ಷಿಣೆಯಿಂದ ಆ ಕಡೆ ನಾವುದೇ ಸೆಲೆಕ್ಟ್ ಏ ಬಾಳ ಅಪರ್ಚುನಿಟಿ ಇ ಸರಿ ತಗ್ರಿ ಮತ್ತೆ ಮಾತಾಡಮ್ಮ
ಸರಿ ಸರ್ ಸ
ಸರ್ ನೀ ಮಾಡತ್ತೀನಂತಂದ್ರ ಇವಾಗ